ಹೆಲೋ
ವಾದ್ದಾ ಫಿಶ್ ಏನದುು ಎಷ್ಟು ಕಾಲ್ ಮಾಡ್ತೀರಾ ಅಲ್ಲ ಐಟ್ ಹಾಂ
ನೀ ಸರಿ ನ ಉದ್ಯಾವಾನ ತೋರಿಸತತೆ
ಅದಗನ ಒದ್ದ ಫಿಶ್ ಅನ್ ಬೇಕ ಇನ್ನು ಅಷ್ಟ
ಅದು ನಾವವು ಹೋದ್ ಸರಿ ಮಾತಾಡಿರೋದು ಆರ್ನೂರ್ ನಲ್ವತ್ ನಾಕ ತೋರಿಸಸ್ತೈತೆ
ಆರ್ನೂರು ನಲ್ವತ್ನಾಲ್ಕು ಅದೇ ಸೆಕೆಂಡ್ಸು
ಅದೇ ನಮ್ ಎಷ್ಟು ಅಂದ್ರೆ ನಾ ಎಷ್ಟು ಹತ್ತು ಮತ್ತೆಹತ್ತು ಟೆನ್ ಮಿನಿಟ್ಸ್ ಆಗಿ ಅದ್ರ ಮೇಲೆ ತರ್ಟಿ ಮಿನಿಟ್ಸ್ ಆಯತು
ಅಲ್ಲ ಅಲ್ಲ ಅಲ್ಲ ಟೆನ್ ಮಿನಿಟ್ಸ್ ಆಗಿ ಫಾರ್ಟಿ ಫೋರ್ ಸೆಕೆಂಡ್ಸ್ ಆಗೈತ್ ನೋಡು
ಹಾ
ಹ್ಮ್ ಅದು ಹೇಗ ತೋರ್ಸೋಡು
ಸರಿ ಇನ್ನ ಚೆನ್ನಾಗ್ ಮಾತಾಡಿರವಲ್ಲ ಅದಕ್ಕೆ ಆ್ಯಡ್ ಮಾಡ್ತಿರ್ತಾರ ಏನು
ಗೊತ್ತಿಲ್ವೇ ನಂದ ಯಕೆ ತೋರಿಸ್ತಿಲ್ಲ ಮತ್ತೆ
ಹತೀನಿ ಈ ಸರಿ ಹದ್ನೆಂಟು ಬರ್ಲಿಲ್ಲಾ ಅಂದ್ರೆ
ಹಾ
ಮಾತಾಡೋದು ವೇಸ್ಟ್
ಮಾತಾಡೋದು ಎಷ್ಟಲ್ಲಲ್ಲೈಕು ಅದು ಕೌಂಟಿಂಗ್ ಮಿಸ್ಟೇಕ್ಸ್ ಇರುತ್ತಾ ನಾವ್ ಮನುಸರ ಮಾಡ್ತೀವ ಅಂದ್ರೆ ಆರ್ಟಿಫಿಶಿಯಲ್ ಇಂಟೆಲಿಜೆಂಟ್ ಏ ಮಾಡುತ್ತೆ
ಹ್ಮ್ಮ್.
ಏನಂತೀರಾ
ಅಂದ್ರೂ ಯಾವತ್ ಯಾಕೆ ಕೌಂಟ್ ಆಗ್ತಿಲ್ಲಾ ಅಂದ್ರೆ ನಾವು ನನ್ ತಮ್ಮನ ಜೊತೆ ಒಂದ್ ಎರಡ್ ಮೂರ್ ಮಾತಾಡಿ ಆಮೇಲೆ ನಿಮ್ ಜೊತೆ ಮಾತಾಡಿ ಮತ್ತನ್ನೊಂದ್ಸರಿ ನಿಮ್ ಜೊತೆ ಮಾತಾಡ್ತದ ಕೌಂಟ್ ಆಗ್ತಿಲ್ಲ ಅಂತ ಹಿಂಗ ರ ನಿಮ್ ಜೊ ಒಂದ್ರಿತಾಡಿ ಎಷ್ಟ ಜೊತೆ ಇನ್ನೊಂದ ಸರಿ ತಡಿಸಕಂತನೆ
ಲೈ ಮತ್ತೆ
ನಿಮ್ದ ನಗ್ ಬರ್ ಊಟ ಎಗ್ ರೈಸ್ ಮಾಡಿದೆ
ಹಾ
ಅದೇ ತಿಂದೆ ನೀವು
ನೀವು ಮಾಡಿದ್ದು ಅಲ್ಲರ ಇಲ್ಲ ಎಲ್ಲರಿಗು ಮಾಡಿದ್ದ
ಹ್ಮ್ ಎಲ್ಲಾರ್ಗೂ ಮಾಡಿದ್ದ
ಓಕೆ ನಮ್ಮ ಮನೆಯಲ್ಲಿ ಬೆಳಗ್ಗೆ ಏನ್ ತಿಂದಿಲ್ಲ ಬೆಳಗ್ಗೆೇನೆ ಹ ಸ್ವಲ್ಪ ಕೆಲ್ಸ ಐತ ಅಂತ ಆಚೆ ಹೋಗ್ಬಿಟ್ಟು ಮನೆಯದು ಕರೆಂಟ್ ವೈರ್ ಹಾಕ್ಸ್ಬೇಕಾಗಿತ್ತು ಸ್ವಲ್ಪ ಹೊಟೋಗಿತ್ತದು. ಅದನ್ನು ಚೇಂಜ್ ಮಾಡ್ಸಿ ಮತ್ತೆ ಹೋಗ್ಬಿಟ್ಟು ಪೀಸ್ ತಗೋ ಬಂದೆ. ಫಿಶ್ ತಗ ಬಂದು ಅದನ್ನ ಕ್ಲೀನ್ ಮಾಡಿ ಮಸಾಲೆ ಎಲ್ಲ ಹಚ್ಚಿ ಫ್ರೈ ರೆಡಿ ಹಾಕಿ. ಹಾಕ್ಕಿದ್ದೀನಿ ಮತ್ತು ಚಿಕನ್. ತಂದ್ರ. ಅದನ್ನು ಮಾಡ್ಲಿಕ್ಕಿದ್ರು ಒಂದ್ ಮುದ್ದೆ ಸ್ವಲ್ಪ ಚಿಕನ್ ಸಾಂಬಾರು ತಿನ್ಬಿಟ್ಟು. ಹಿಗೆ ಬಂದೆ ಆಚ್ಚ.
ಸಂಡೆ ಅಲ್ವಾ ಒಬ್ರೊಬ್ರು ಮನೆ ಸಂಡೆ ಆಯ್ತು ಅಂದ್ರೆ ಪಕ್ಕ ಚಿಕನ್.
ನಮ್ಮ್ ಮನೇಲಿ ಪಕ್ಕ ಇರ್ಬೇಕು ಇಲ್ಲಾಂದ್ರೆ ತಿನ್ನಕ್ ಆಗಲ್ಲ.
ನಮ್ಮನೆ ಹಂಗಲ್ಲ ನಮ್ಮನೆ ಒಂದ್ ತಿಂಗಳು.
ಹಾ.
ಈ ತರ ಗ್ಯಾಪ್ ಕೊಟ್ಟಿ ಕೊಟ್ಟಿ ಇಲ್ಲ ಒಂದ್ ಸರಿ ಒಂದವರ್ ತಿಂಗ್ಗಳು ಎರಡ್ ತಿಂಗ್ಗಳು ಆಗತ್ತೆ.
ಯಾಕೆ.
ಅದ ಹಂಗೇನ ಅಪ್ಪಾ ಇದ ಏನೋ ಗೊತ್ತಿಲ್ಲ ನಮ್ ಕಡೆ ನಮ್ಮ ಮನೆ ಮಾಡಲ್ಲ ಮನೆ. ತಿಂತಾನೆ ಇರ್ಬೇಕ ತಿಂತಾನೆ ಇರ್ಬೇಕಾ ಅಂತ ಬೈತಾರ. ಅದಕ್ಕೆ ನೆಕ್ಸ್ಟ್ ನೆಕ್ಸ್ಟ್ ವಾರ ನಮ್ಮ. ದೊಡ್ಡಪ್ಪ ಅವ್ರೆಲ್ಲ ಬರ್ತಾರೆ. ತಾರೆ ಆ ತರ್ತರಾನ ಅಂತ ಹೇಳಿದಾರ ಎಂಟರು ಬಂದ್ರೆ ಮಾತ್ರ.
ಹ ಅಯ್ಯೋ ಪಾಪ ತುಂಬಾ ಪಾಪ ಎಲ್ಲ ಒಳ್ಳೇ. ನಮ್ ಮನೆಲಂಗಲ್ಲ ಇಲ್ಲ ಲೈಕ್ ವೀಕ್. ಕೀ ಸ್ಮಾಲೆ ಮಾಡಲೇಬೇಕು ಇಲ್ಲಾಂದರೆ. ಇರೋಕ್ಕಾಗಲ್ಲ ತಿನ್ನೋ ತಿಂತಾ ಇರ್ತೀವಿ ಬಟ್ ನಮ್ಮಪ್ಪ ನಮ್ಮಪ್ಪ ಇ. ಕೊಂಡು ಇರ್ಲೇಬೇಕು ನಿಮ ಡಾಡಿಗೆ. ಡೈಲಿ ನಾನ್ ವೆಜ್ ಇದ್ರೆ ನೋ.
ಈಗ ನಂದು ನೆಕ್ಸ್ಟ್ ಹದಿನೆಂಟು ಆಗ್ಲಿಲ್ಲಾ ಅಂದ್ರೆ ನೀ ಫ್ರೀ ಇರ್ತೀರಾ ಇನ್ನೊಂದ. ಸ್ವಲ್ಪ ಫ್ರೀ ಇರ್ತೀರಾ.
ಹಂ ಒಂದು ಟೆನ್ ಮಿನಿಟ್ಸ್ ತ್ರೀ ಓ ಕ್ಲಾಕ್ವರೆಗೂ ಮಾಡ್ತೀನಿ. ಮತ್ತೆ ಹೋಗಿ ಸ್ಟಾರ್ಟ್ ಮಾಡ್ಬೇಕು.
ಅಂದ್ರೆ ನನ್ ತಮ್ಮನ್ ಅಂದ್ರೆ ನನ್ ತಮ್ಮನ್ ಫೋನಿಂದ ನಾನ್ ಮಾಡ್ತೀನಿ.
ಹಾ ಹಾಂಗ್ ಮಾಡು ನಾನ್ ಮಾಡ್ತೀನಿ ಅವನ್ಗೆ ನಮ್ಮತ್ತೆ. ನಾ ನಾಳಿದು ಪ್ರೀರ್ತೀನ ಯಾಕಂದೆ ನ ಎಕ್ಸಾಮ್ ಐತೆ ನಾ ಓದಕೋಬೇಕು
ಹಲೋ.
ಹ್ಮ್ ಏಳು.
ಹ್ಮ್. ಒಟ್ನಲ್ಲಿ ನೀವಾರು ಮಾಡಿ ಅವ್ನಾರು ಮಾಡ್ಲಿ ಒಟ್ನಲ್ಲಿ ಅವನಾರು ಒಂದ ಕಂಪ್ಲೀಟರ ಮಾಡ್ಬೇಕು ನೀವು.
ಇವಾಗ.
ಇ ನಮ್ ಕೂಡ ಜಗ್ಗಳಾ ಆಡ್ತಾನೆ..
ಸರಿ ನೀನೇ ಮಾಡದ್ರಲ್ಲಿ ಕಾಲ್ ಫೋನ್ ಎತ್ಕೊಂಡು..
ಅದ್ ನಾನೇ ಮಾಡದು..
ಹಾ ಸರಿ ಮಾಡಿಬಿಟ್ಟು ಅವ್ನ ನಂಬರ್ ಕಲ್ಸ ವಾಟ್ಸಪಲ್ಲಿ ನಾನು ಮಾಡ್ತೀನಿ.. ನಂದು ಎಷ್ಟು ಮೂರಯ್ತು ಇವಾಗ ನಿನ್ ಮತ್ತೆ ಟ್ರೈ ಮಾಡ್ತೀನಿ ಕಾಲ್ ಮಾಡಕೆ.. ಬಂದ್ರೆ ಒಂದು ಎಷ್ಟಾಗತ್ತೆ ಅಷ್ಟು ಮಾಡ್ಬೇಡಣ. ಇಲ್ಲಾಂದ್ರೆ ನಿಮ್ ತಮ್ಮ್ರಲ್ಲಿ ಮೂರ್ ಟಾಸ್ಕ್ ಇತ ಕಂಪ್ಲೀಟ್ ಮಾಡ್ಬಿಟ್ಟು ನಿಮ್ ತಮ್ಮದೊಂದ್ ಮಾಡ್ಬಿಟ್ಟು..
ಹ್ಮ್..
ನಾ ಸ್ವಲ್ಪ ಹೋಗಿ ಒಂದು ಎರಡು..
ಟೈಮ್ ಆಗುತ್ತಾ ಮೂರ್ ಗಂಟೆ ಅಷ್ಟೊತ್ತು ಆಗಲ್ವಲ್ಲ ಲೇಟ್ ಆಗುತ್ತಲ್ಲ ಒಂದ್ ಟಾಸ್ಕಿಗೆ ಟೆನ್ ಮಿನಿಟ್ಸ್ ಬೇಕು.. ಆಗ್ಲೆೇ ಎರಡು ಮುಕ್ಕಾಲಾಗಿದೆ..
ಹೌದು.
ಅಮ್ಮಮ್ಮ ಅಂದ್ರೆ ಎರಡ್ ಟಾಸ್ಕ್ ಎರಡ್ ಟಾಸ್ಕ್ ಮಾಡ್ಬೋದು ಅಷ್ಟೆ.
ಹ್ಮ್ ಸರಿ ತ್ರೀ ತರ್ಟಿ ವರ್ಗು ವೇಟ್ ಮಾಡ್ತೀನಿ ಬಿಡಿ ಇನ್ನೇನು ಮಾಡೋದು. ಸ್ವಲ್ಪ ಇಪ್ಪತ್ತು ಇದ್ ಮುಗಿಸ್ ಬಿಟ್ರೆ ಇನ್ನೊಂದು ಯಾವ್ದಾದ್ರು ಬರತ್ತ ನಾ ನೋಡ್ತಿನಿ.
ಹ್ಮ್ ಅವಂದು ಕಂಪ್ಲೀಟ್ ಮಾಡ್ಕೊಟ್ಬಿಡಿ ಹಿಂಗಾದ್ರ ಮಾಡ್ಲಿ ಆಮೇಲೇ ಜಗ್ಗಳಾಡ್ತಾನೆ.
ಮತ್ತೆ.
ಹ್ಹ.
ಹೇಳಿ ಕೇಳೋಣ ಒಗಟ್ಟು ಕೇಳಣ ನಾನ ಒಗ್ಗಟು ನಾ ಇಲ್ಲಾ ನೀವೇ ಕೇಳ್ತೀರಾ.
ಯಾಣೋ ಗೋಟುಗಳನೆೆಲ್ಲ ಕೇಳಿ ಕೇಳಿ ಬೇಜಾರಾಗಿತ್ತು. ಬೇರೆ ಏನಾದ್ರು.
ಗಾದೆ.
ಗಾದೆ ಅಂದ್ರ ಗಾದೆ ಮಾತ ಅಂತ ಕೇಳ್ತಾರೆ. ಅಂದ್ರೆ ಒಳ್ಳೆ ಅದ ಎಕ್ಸ್ಪ್ಲೇನ್ ಮಾಡ್ಬೇಕ ಅದು ತುಂಬಾ ಇರುತ್ತೆ.
ಒಂದು ಗಾದೆ ಬಗ್ಗೆ ಹೇಳ್ತೀನಿ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿ ಗೊತ್ತ ತ್ತರಂತದ್ದು.
ಗೊತ್ತಿಲ್ಲ ಅದ ಹೆಂಗ ಅದು.
ಒಂದ್ ಎರಡು ಮೂರ್ ಲೈನ್ ಎಕ್ಸ್ಪ್ಲೇನ್ ಮಾಡಿ ಓಕೆ.
ಹ್ಮ್ ಸರಿ ಟ್ರೈ ಮಾಡ್ತೀನಿ.
ಕೈ ಕೆಸರಾದರೆ ಬಾಯಿ ಮೊಸರು.
ಹ ಅಂದ್ರೆ ನಾವ್ ಕೆಲ್ಸ ಮಾಡ್ದೇನೇ ಬಾಯಿ ಗುಟ್ಟ ಬರೋದು ಒ ಸಂಜೆ ಆದ್ರೆ ಇಲ್ಲಂದ್ರೆ ಹೆಂಗ್ ಬರುತ್ತಾ.
ಫುಲ್ ಎಕ್ಸ್ಪೆಲಿನೇಷನ್ ಅಂತ. ಟೂ ತ್ರೀ ಲೈನ್ ಸರು ಒಂದೇ ಲೈನ್ ಅಲ್ಲಿ ಕೈ ಕಸ್ರ
ಬಾಯಿ ಮೊಸುರಾ ಅದೇ ಇವಾಗ ನಾವು ಕಷ್ಟ ಪಟ್ಟ ಐದು ಬೆರಳು. ಹತ್ ಬರ್ಲು ಕಷ್ಟಪಟ್ರನೆ ಐದ್ ಬರ್ಲು ಬಾಯಿಗೆ ಬರೋದು.
ಈ ತರ ಅಲ್ಲಾ ಎಕ್ಸ್ಪ್ಲೇನ್ ಮಾಡದು.
ಇನ್ನ ಹೆಂಗ.
ನಾವು ಸ್ವಂತ ಕಷ್ಟಪಟ್ಟು. ದುಡಿಬೇಕು ಶ್ರಮ ಪಡ್ಬೇಕು ಸಂಜೆವರ್ಗುನು.
ಇವಾಗ ಹತ್ತು ಬೆರ್ಲೆಲ್ಲ ಅಲ್ಲ ಹ್ಮ್. ಹ ಇವಾಗ ಬೇರ್ಲಿಲ್ಲ ಅಂದ್ರೆ ಹೆಂ
ಈಗ ಇಂಜಿನಿಯರ್ ಅಲ್ಲಿ ಏನ್ ಮಾಡ್ಬೇಕು ಅಂದ್ರೆ ಗಾದೆನೆ ವಿವರಿಸಿ ಅಂತ ಒಂದು ಹತ್ತು ಗಾದೆ ಕೊಟ್ ಬಿಡಬೇಕು ಫುಲ್ಲು.
ಓ ನಾನ ನಾನ ಬುಕ್ಲೆಟ್ಲಲ್ಲ ನಾಲ್ಕ ಐದು ಬುಕ್ಲೆತ್ತ ತುಂಬಕ್ತಿನಿ.
ಹಾಗ ಹೇಳ್ಬೇಕು ಹತ್ ಕಾಲು ಹತ್ ಬೆರಳು. ಹತ್ ಕೈ ಹತ್ ಬೆರಳು ಈ ತರ ಬರ್ದ್ ಬಿಡಿ.
ಅಪ್ಪ ನನ್ಗ ಏನಿಲ್ಲ ಸ್ವಲ್ಪ ಇಂತ್ ಸಿಕ್ರೆ ಸಾಕು. ಇವಾಗ ಏನಾದ್ರೂ ಕ್ವೆಷನ್ ಕೊಟ್ಟಿರ್ತಾನ. ನನ್ಗೆ ಅರ್ಥ ಆಗಲ್ಲ ಕ್ವೆಷನ್ನೂ. ಸರೆಂತ ಇನ್ನೊಂದು ಕ್ವೆಶ್ಚನ್ ಕೊಡುವಾಗ ಕ್ವೆಶ್ಚನ್ ಅಂದು ನಾನ್ ಓದಿರೋ ಕ್ವಶನ್ ಈ ಕ್ವಶನ್ ಅಲ್ಲಿ ಬಂದ್ರೆ ಸ್ವಲ್ಪ. ಹ ಅಷ್ಟೇ ಮುಗಿದ್ ಕತೆ ಎರಡ್ ಮೂರ್ ಪೇಜ್ ಇಳಿಸಿ ಹಾಕ್ತೀನಿ ಅದನ್ನ. ಗೊತ್ತಿಲ್ಲ ಅಂದ್ರುನು.
ನಾವ್ ಏನ್ ಬರೀತೀವಿ ಗೊತ್ತಾ ಗಾದೆ ಬರಿಬೇಕ್ರ ಸ್ಟಾರ್ಟಿಂಗ್ ಮಾಡ್ತಿದ್ ಇದು.
ಹ್ಹಾ.
ಅ ಗಾದೆ ಒಂದು ನಮ್ಮ ಹಿರಿಯರ ಅನುಭವದ ಮಾತ್ ಮಾತುಗಳಾಗಿವೆ ಇದೊಂದು ಮಾತ್ರ ಬಿಡ್ತಿರ್ಲಿಲ್ಲ.
ಇದು ಬ್ಯಾಕಿರೋರ್ದು ಅಂತ. ಅಜ್ಜ ಅಜ್ಜ ತಾತ ಒಂದು ಮಾತುಗಳಿವು. ಕಲ್ದು ಅಂತ ನಮ್ಗೆ ಇತ್ತು ಗಾದೆಗ್ಗಳು ನಮ್ ಗಾದಾಗ ಬಂದ್ಬಿಟ್ಟು ಫೈ ಫೈವ್ ಮಾರ್ಕ್ಸ್ ಇಷ್ಟಷ್ಟ ಅದ್ ಬರಿಬೇಕು ಅದ್ ಬರಿಬೇಕು ಇಲ್ಲಾಂದ್ರೆ ಲೆಟರ್ ರೈಟಿಂಗು ಲೆಟರ್ ರೈಟಿಂಗ್ ಏಟ್ ಮಾರ್ಕ್ಸ್ ಇತ್ತು
ಹೌದು ಗಾದೆ ಏ ಈಗ ಆತರ ಕೊಡ್ತಿಲ್ಲ ಫಸ್ಟ್ ಕೊಡ್ತ ಹುಟ್ಟಿದಂಗೆ ಈಗ ಯಾತರ ಅಂಗೆ ಲೆಟರ್ ರೈಟ್ ತಿಂಗಳ ಎರಡ್ ತರ ಕೊಡ್ತಾರೆ ಒಂದು ಮಾಮೂಲಿ ಇರಟ ರೇಟಿಂಗು ಒಂದು ಇಲ್ಲಾಂದ್ರೆ ಒಂದು ಅ ಚೆಗ್ ಬರರಿ ಅಂತ ಕೊಟ್ಟಿತಾರೆ ಇಲ್ಲ ರಿಲೇಷನ್ಸ್ಗೆ ಬರರಿ ಅಂತ ಕೊಟ್ಟಿತಾರೆ ಅದಕ್ಕೆ
ಇನ್ನ ಇನ್ನೊ ಟೀಚರ್ಗೆ
ಹಾ ಇನ್ನೊಂದು ಯಾವತರ ಇನ್ನೊಂದು ಗಾದೆನ ಕೊಟ್ಟಿರ್ತಾರೆ ಗಾದರಿ ಎರಡು ಅಪ್ ಕ್ಷನ್ ಕೊಟ್ಟಿರ್ರೆ ಒಂದ ಗಾದೆ ಬೇರೆ ಇನ್ನೊಂದು ಗಾದೆ ಬೇರೆ ಕೊಟ್ಟಿತಾರೆ ಅದ್ರಲ್ಲಿ ನಮಗೆ ಯಾವವುದ ಈಸ ಅನ್ಸುತ್ತೆ ಅದು ಬರಿಬೇಕ್ ಮತ್
ಹ್ಮ್ ನಮಗ್ ಪಸ್ಟ್ಗಿದ್ದಿದ್ರಿ ಇವ್ರಷ್ಟ ಇವಾಗ ಜಸ್ಟ್ ಟ್ವೆಲ್ ಮಾರ್ಕ್ಸ್ ಟ್ವವೆಲ್ವ ಮಾರ್ಕ್ಸ್ ಫಿಫ್ಟೀನ್ ಮಾರ್ಕ್ಸ್ ತ ಇದ್ದ್ರ ಪಾಸು ತೆಂತು
ಲೆಟರ್ ರೈಟಿಂಗ್ ಬರಯದಲ್ಲ ತುಂಬ ಈಸಿ ಕನ್ನಡದಲ್ಲಿ
ಹ್ಮ್ ಗಂಡದಲ್ಲಿ ಬರಿತೀವಿ
ಉಟ್ಟಸ್ಕೊ ಹ ಉಟ್ಟಿಸಸ್ಕೊಂಡು ಏನೋ ಬರ್ಸ್ಕ ಹೋಗೋ ಬರ್ಕೊಂಡ್ರ್ಕೊಂಡ್ಕೊಂಡು ಹೋಗೋದು
ರಿಂದ ಇವರಿಂದ ಇವರಿಗೆ
ಮಾನ್ಯರೇ ವಿಷಯ ತಿಂತಿ ನಿಮ್ಮ ವಿಶ್ವಾಸಿ ಆತ್ಮೀಯ ಅಂತಾನ ಆತ್ಮೀಯ ಅಂದ್ರೆ ಯಾವತರ ಆತ್ಮೀಯ ಅಂದ ಯಾರ್ಗ ಹ ಇಂತ ನಿಮ್ಮ ವಿಶ್ವಾಸ ಇಲ್ಲ ಶಿಕ್ಷಕರಿಗೆದ್ರೆ ವಿದ್ಯಾರ್ಥಿ ವಿದ್ಯಾರ್ಥಿನಿ
ಅಷ್ಟೆ ತುಂಬಾ ಇಲ್ಸ ಅವಾಗ ಅಷ್ಟೊಂದು ನಾಲೇಜ್ ಇರ್ತ ಲಿಲ್ಲ ಈ ಡಿಪ್ಲೊಮಾ ಸೇರದಾಗಿಂದ ಜಸ್ ನೀ ಅಲ್ಲಿರೋದು ಬರದ್ರೆ ಏನ್ ಪಾಸ್ ಆಗ್ತಿರ್ಲಿಲ್ಲ ನೀವ್ ಬಾಯಗ್ ಬಂದಿದ್ ಬರಿೀಬೇಕಷ್ಟೇ
ನಾನು ಡಿಪ್ಲೊಮಾತ್ತ ಹೋಗಿದ್ರೆ ಕರೆಕ್ಟ ಮುಗಿಯೋದು
ಹ ಇವಾಗ ಮುಗಿಯೋದಾ
ಇರೋದು ಮೂರು ವರ್ಷ ತಾನೇ ಡಿಪ್ಲೊಮಾ
ಹಾ ಫುಲ್ಲು ಇವಾಗ ಮುಗಿದ್ದಿರೋದ್ ನಿಂದು
ಮುಗ್ದಿರೋದು ನಾನು ಏನಾಯ್ತು ಅಂದ್ರೆ ನಮ ನಮ್ಮೂರಿನ ದೂರ ನಮ್ಮೂರಿಗೆ ಬಸ್ ಇರ್ಲಿಲ್ಲ ಅಂದ್ರೆ ಮೂರು ಕಿಲೋಮೀಟರ್ ನೆಡ್ಕೊಂಬರಬೇಕು ಅಲ್ಲಿಂದ ಬರೋದೇ ಏಳ್ ಗಂಟೆ ಎಂಟು ಗ ಅಲ್ಲಿಂದ ನಡ್ಕೊಂಡ ಒಬ್ಳ ಹೆಂಗ ಬರದು ಅ್ಬಟ್ಟ ಹೋಗ್ಲಿಲ್ಲ
ಮತ್ತೆ ಸೈಕಲ್ ಓರ್ಸೋಕ್ ಬರಲ್ವಾ ಸೈಕಲ್ಲು ಬೈಕು
ಆ ತರ ಇನ್ ತಗೊಂಡಿರ್ಲಿಲ್ಲ ಆತರ ತಗೊಂಡ್ರೆ ಈ ಬರುತ್ತೆ ಆ ಸಂಜೆ ಹೊತ್ತಲ್ಲಿ ದೆವಗಳು ಕೂಕ ಅಂತ ಇರ್ತೇವೆ ಆ ಟೈಮ್ ಅಲ್ಲಿ ಎಲ್ಲಿ ಬರ ನೋಡ್ಸ್ಕೊಂಡು
ಇದೆಲ್ಲಾ ಇದೆಲ್ಲ ನಂಬ ನಂಬ ವಿಷ ಆಗ್ಲ್ಲ ದೇವ್ ಅಂದ್ರೆ ನನ ನಂಬೋ ಇಷ ಅಲ್ಲ ಅದಲ್ಲ ಬಟ್ ನನ್ ರಿಯರಿ ನೀನ್ ನೋಡಿದಯಾರ ಎಲ್ಲಕ್ ದೇವಾನ
ಚಲ ಟನ್ ಮಿಟ್ ಆಯ್ತುಾರೋ ಫೋನ್ ಮಾಡ್ತಿದಾರ ನ ರಿಲೇಷನ್ ಅವ್ರು ಮಾತಾತನಿ ತಡೋ ನಿಮಿಷ
ಇನ್ನೂ ತನ ಮಯಸ ಆಯಿಲ್ಲ ಅತ್ರನ ಬಸ ಹ್ಮ್ ಹ್ಮ್ ಹ್ಮ್
ಹ್ಮಂತ ಮನ ಫೋನ್ ಮಾಡ್ತೈತೆ ಸರಿಯ
ಯಾರ್ ಮಾಡ್ತಾರ
ದಾನಪ್ಪ ಪತಾಳ